ನಮಸ್ಕಾರಣ ನಮಸ್ಕಾರ ನಮಸ್ಕಾರ
ನಮಸ್ಕಾರ ನಮಸ್ಕಾರ ಊಟಾ ಹ ಆರಾಮ್ ನೋಡ್ಬಿಟ್ಟ ನೀ ಹಾ ನೀ ಅರಾಮಲಣ
ಆರಾಮಣ ಮತ್ತ ಅಣ್ಣೂರ್ ಹಂಚೆ ಕಚೇರಿ ಸೇರರಂತ ಪಾರ್ಟಿ ಅಣ್ಣೂರ ಹಂಚೆ ಕಚೇರಿ ಸರಿ ಸರಿ ಒಂದು ಪಾರ್ಟಿ
ಯಾ ಹಂಚಿ ಕಚೇರಿ
ಏ ಅದ ಕ್ಯಾನ್ಸಲ್ ಆಲ್ಲೆಖರೆಖರ ನೀ ಅಲ್ಲೇ ಮಜಾಕ ನೀವದು
ಅರೆ ಕ್ಯನ್ಸಲ್ಗ ಭಲ ಇಚ್ಚ್ಚು ದಿಸೆ
ನಿನ್ನ ಹಾಳ ಒರು
ಸೆಲೆಕ್ಟ್ ಆಗ್ಯದ
ಹಲೋ ಹ ಮತ್ತ ಸೆಲೆಕ್ಟ್ ಟೈಮೆ ಕ್ಯಾನ್ಸಲ್ ಯಂಗ ಮಾಡಿದ್ರು ಅವರು
ಇಲ್ಲಿ ಅದು ಹಾಂಗ್ ಸೆಲೆಕ್ಟ್ ಆಗಿಲ್ಲ ಈಗ ನೀ ಅಪ್ಲಿಕೇಶನ್ ಹಾಕ್ ತ್ ಮ್ಯ ನಿಂ ಹೆಂಗ ಬೀಜರ್ ಕರ್ದ ನೋಡು ಚೆಕ್ ಮಾಡಾಕ್
ಹಾಂ ಕಾೌನ್ಸಿಲಿಿಂಗ್
ಕರ್ದಿರು ಹಾ ಕೌನ್ಸಲಿಂಗ್ ಕರ್ದಿರು ಅಲ್ಲಿ
ಹಾ
ಅಲ್ಲಿ ಕೌನ್ಸಲಿಂಗಗ್ ಹೋದಾಗ ಇವ್ನಿಗೆ ಹೊಲ ಹೆಚ್ಚಿಗದ ಅಂತೇಳಿ ಕ್ಯಾನ್ಸಲ್ ಮಾಡಿಕ್ಯಾರ
ಹ್ಮಾರ ನಾವು ಗೌರ್ಮೆಂಟ್ ನೌಕರಿ
ನಿಂಗ್ ಹೊಲ ಹೆಚ್ಚಿಗದ ಬಟ್ಟ ನೀವ್ ಮನೆಗ್ ಹೋಗುವ ಅಂತ ಕೇಸಾರ
ಹೊಲದಲ್ಲಿ ಬೆಳೆದರೂ ಬೆಳೆದೆ ಇದ್ದರೂ ಗೌರ್ಮೆಂಟ್ ನೌಕರಿಗೆ ಬೆಲೆ ಇದೆ
ಈಗ ಅವರೇ ಮಾಡಿದರೆ ನಾವೇನು ಮಾಡಕ್ಕಾಗಲ್ಲ
ಮುಗೀತು ಬಿಡು
ಹ್ಮ್
ಮತ್ತೆ ಅಣ್ಣ ಜಿಮ್ಮಿಗ್ ಹೋಗಿದ್ರಂತೆ ಏನ್ ಎಕ್ಸಸೈಜ್ ಮಾಡಿದ್ರಿ
ಎಲ್ಲಾನು ಬಿಟ್ಟಿದಿನಿ
ಜಿಮ್ ಗೆ ಇವತ್ ಅಡ್ಮಿಶನ್ ಆದ ಇಲ್ಲ ಮೊದಲು ಅಡ್ಮಿಶನ್ ಆಗಿದ್ದ
ಏ ಇಲ್ಲ ಈಗ ಹೋಲತ್ತಿದ ಮತ್ ಕನ್ಸ ಅಂಗಡಿಗೆ ಇವಾಗ ಟೀ ಕುಡಿಯೋಕೆ ಬರ್ತೀವಿ
ಇದ ಸ್ದಕಣಿ
ಈಗ ಆ ಅಂಗಡಿ
ಕ್ಕ ಹಲಿ
ಹೊಲದಲ್ಲಿ
ಅಲ್ಲೇ ಹೋಗ ಇದ್ದರು ಅಕ್ಕ ಹೋಗ ಇದ್ದ್ರ ಮಗನ ಹೋದ್ರೆ ಕಂಟಿನ್ಯೂ ಆಗಿ ಹೋಗಬೇಕು ನಾಲ್ಕು ದಿನ ಹೋಗೋದು ನಾಲ್ಕು ದಿನ ಬಿಡೋದು ಮಾಡಬಾರದು
ಅದೇ ಹೇಳದು ಹೋದರೆ ಕಂಟಿನ್ಯೂ ಆಗಿ ಹೋಗಬೇಕು
ಅದಕ್ಕೆ ಬೇಡ ಹೋಗೋದಲ್ಲ
ಹೋಗ್ದೆ ಹೋದರೆ ನೀನೆ ಸೋಂಬೇರಿ ಐತ್ಯಾ ಮಾಡ್ಬಿಡ್ತದ
ಹ್ಮ
ನೀನು ಕಂಟಿನ್ಯೂಗಾಗಿ ಹೋಗು ಒಂದಿನ ಬಿಡಬೇಡ
ಹೇಳ್ಬಿಟ್ಟೆ ನಾನು ಕಂಟಿನ್ಯೂ ಆಗಿ ಹೋಗಕ್ಕಾಗಲ್ಲ ಅಂತ
ಮಳೆಗಾಲ ಶುರುವಾಯ್ತು ಮಳೆ ಬರುತ್ತ ಇವಾಗ
ಹಾ
ಹಾ ತೋಟ ದಲ್ಲಿ
ಊಟ ಆಗಿದೆ ದೋಸ್ತ
ಎಲ್ ಮಾಡಿದಿ ಶಾಪಲ್ಲೆ ಊಟ
ಹ್ಮ್
ಹ್ಮ್
ಇಗ್ಬೀ ಅಲ್ಲೇ ಮಾಡ್ತಾ ಮನೆಗ
ನೀನು ಸುರಪುರದಿಂದ ಬಂದ ಇಲ್ಲ ಗುಲ್ಬರ್ಗ ಯಿಂದ ಬಂದ
ಗುಲ್ಬರ್ಗ
ನಾವಬೇಕು ಆಯ್ಕೆ ಎಲ್ಲತಿ ಗೊತ್ತು ಸುರ್ಪುಲ್ ಮೈಿಂದೇ ಬರ್ದ ನಿಮ್ ಬಸ್ ಅಂತ
ನಮ್ಮ ಬಸ್ಸು
ನಾಂಗಾ ನಾ ಯಾರ ನಿದ್ದೆ ಮಾಡದು ಬಿಟ್ಟು ಬೇರೆ ಏನು ಮಾಡಲ್ಲ
ಬಸ್ನಲ್ಲಿ ಮಲಿಕೊಂಡಿದ್ದಾರೆ ಅಂತ ಹೇಳಿ ಬೀದರಲ್ಲಿ ಮಲ್ಕೊಂಡೆ ಗುಲ್ಬರ್ಗದಲ್ಲಿ ಎದ್ದೆ
ಬಾಜು ಕುಂತಿನರಿ ಹೇಳ್ತ
ಹಾ
ಬಾಜು ಹೇಳಿ ಮತ್ತೆ ಗುಲ್ಬರ್ಗ ಬಸ್ಸಿಳ್ದಿ ಶಪುರ್ ಬಸ್ಸತಿ ಮತ್ತೆ ಮಲಿಕೋತಾ
ಹ್ಮ್
ಬಸ್ಸಲ್ಲಿ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದೆ
ತಂತ ಹಲ್ಲಿ ನೀವು ಎಲ್ಲ ಬ್ರಾಂಡು
ನೀವೆಲ್ಲಿ ಅಣ್ಣ ಸಂತೋಷಪಟ್ಟಿಲ್ಲ ಅಂದ್ರು ಒಂದು ಲೆವೆಲ್ ಅಲ್ಲಿ ಇದ್ದೀರಾ
ಲಿಂಗಸ್ವಾಮಿ ಅಂದ್ರೆ ನಾವ ಒಂತೂಲ್ ಯಾರ ಹೇಳ ಕೇಳಲ್ಲ ಅಂತಂದೇವಲ್ಲ
ಏನಣ್ಣ ಏನ್ ಮಾತಾಡತಿರಿ
ಇದು ಕರೆ ಅದಾರಿ ಅಗ ಚದು ಅಪ್ಪೋ ಯಾರ್ ಲೆವಲ್ ಯಾರಾಗ ಯಾರ ಬರದ ಆಗಲ್ತಮ್ಮ
ಮ ಎಲರಿ
ನಾ ಮನೆ ಬರ್ದ ಏನ ನಮ್ಗೆ ಇರ್ತ ನಿಮ್ದೇನ ನಿಮ್ಗೆ
ನೀ ಅಂಬಾಹಿತಾ ಪಸ್ಐ ಸರಿ ಅಂಬಾಯತ
ಏನಂತ
ಹಯ್ ಗಮಲ ನೋಂದ ರಾಜೀನಾಮೆ ಹತಂತ ಕಳಕ್ ನೀ
ಏ ಅವ್ರಿಗೆ ಅವ್ರಿಗೆ ಆಗ್ತ ಮಿತ್ರ್ದಂಗ ಅವ್ರಿಗೆ ಏನ್ ಹೆಲ್ಲಕ್ ಬರಲ್ಲ ನಾವ ಹೇಳಿದ್ರನು ನ ಹೆಲೋ ಹಂಗ ಅಲ್ಲಕ್ ಬರಲ್ರಿ ಸ್ವಾಮಿ ನಮ್ದ್ ಆಪ್ತಮ್ ನಮ್ ಆಪ್ತ ಮಿತ್ರ ಇದ್ದಂಗ ನಮ್ ಸಪೋರ್ಟ್ ಸಿಸ್ಟಮ್
ಅರ ಗಾಡಿ ಗಾಡಿ ಗಾಡಿಯ ಬಂಡ್ರ ಫೋನ್ ಅಚ್ತ ಬ ಹೇಳ
ಏನು ಗಾಡಿ ಎಣ್ಣೆ ಆಗತ್ತ ತರ್ಲಾಕ್ ಹೇಳ್ಬೇಕು ಅವನಿಗೆ
ಗಾಡಿ ಎಲ್ಲ ಸಿಗ್
ಹ ಮತ್ತ ಹ್ಮ್ ಅದೇ ಗಾಡಿ ಎಲ್ಲ ಕೆಸರ ಹೊಡೆದಾಗ ಸಿಗ್ ಬಿತ್ ಅಂದ್ರ ಅವನಿಗೆ ಗಾಡಿ ಎತ್ಕೊಂಡ ಮನಿಗ್ ತಂದ್ ಬಿಡ್ಲಾಕ್ ಹಳ್ಬೇಕೇನು
ಆಂದ್ರ ಕುನಲ್ಲವ
ಹ್ಮ
ಮತ್ತ ಅಣ್ಣ ಎಲ್ಲ ಆರಾಮಾ
ನಮ್ಮ ಬಲ್ಲಿ ಇಲ್ಲೇ ಪಯಿಲೆ ಅವ ಇಲ್ಲೇ ಹುಮ್ನಾಬಾದ್ಕ ಇದ್ದನು,
ಹುಮ್ನಬಾದ್ ಗೆತ್ತಿ ಅಂತ ಅಲ್ಲ ಅವರುದ,
ಹ ಪೈಲೆ ಹುಮ್ನಾಬಾದಕಿದ್ದನು ಈಗ ,
ಹ್ಮ್ ಸಂತ ನಿಮ್ದು ಗೊರಟಾ ಇದು ಫೇಮಸ್ ಅದ ಫುಲ್,
ಹಾ ನಿಂಗೆ ಇಂಗ್ ಕುನಾ,
ನೋಡ್ದ ರಿ ಯಪ್ಪಾ ಹಿಸ್ಟ್ರಿ ಆಫ್ ಗೂಟಾ ಓಡದೆ ಏನೇನೋ ಹೇಳತು ಅವ ಯುದ್ಧ ಮಾಡ್ಯಾರ ಇವ್ರ ಯುದ್ಧ ಮಾಡ್ಯಾರ ಅಂತಿ,
ಹ್ಮ್
ನಾ ಅಂದೆ ಪಾ ಸಂತೋಷನ ಊರೆ ಬ್ರಾಂಡ್ ಅದಪ ಅಂದಾನೆ ಮನಸಿಗಿ,
ಅಂಗ ಅಂತಾ ನಮ್ಮ ಊರಾಗ ಇಲ್ಲ,
ಹಾ ರೀ ಅದೇ ಅಲ್ಲ ಹಾಕಕಿ ಹೊದ್ದದಿ ಕಳಿಸ್ತೀರಿ ಎಲ್ಲಾಕ,
ಹಾ ಹಾ ಮತ್ತೆ ಅದಕ್ಕೆೇ ಬ್ರ್ಯಾಂಡ್ ಅಂತರ್,
ಹ್ಮ್ ಮತ್ತ ಮತ್ತ ಸಂತೋಷ, ನಿಮ್ಮ ಅಣ್ಣರ ಧಾರವಾಡಕರಲ್ಲಾ,
ಹ್ಮ್
ಅಣ್ಣ ಧಾರವಾಡಕ ಏನ ಓದ್ಲಕತ್ತಾನ ನಿಮ್ಮ ಅಣ್ಣ,
ಆರ್ಟ್ಸ್ ಮಾಡಿ ಬಿ ಎ ಮಾಡ್ಯಾನ,
ಬಿ ಎ ಅದೇ ಯದ್ರ ಬಗ್ಗೆ ಓದ್ಲ ಕತ್ತನ್ ಈಗ ಧಾರವಾಡಕ,
ಏ ನಿಮ್ಮ್ ನಿಮ್ಮ್ನ್ ಆರ್ಟ್ಸ್ ಅಂದ್ರ ಎದ್ರ ಬಗ್ಗೆ ಇರ್ತದ,
ಅದೇನು ಯಾವದರ ಎಕ್ಸಾಮ್ ಬಗ್ಗೆ ಓದ್ಲ ಕತ್ತನ, ನಾ ಯಾವದರ ಎಕ್ಸಾಮ್ ಪ್ರಿಪರೇಷನ್ ಮಾಡಕ ಅತ್ತಾನ ಅಂತ ಕೇಳಿದೆ,
ಏನ್ ಎಕ್ಸಾಮ್ ಪ್ರಿಪರೇಷನ್ ಇಲ್ಲ ಒಣ ಆರ್ಟ್ಸ್ ಕಾಲೇಜ್ ಡಿಗ್ರಿ ಅಷ್ಟೇ,
ಹ್ಮ್ ಆಯ್ತ್ ಮುಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ನೀನೇ ತೊಗೊ,
ನಮಗ ಅವೆಲ್ಲಾ ಇಂಟ್ರೆಸ್ಟ್ ಇಲ್ಲ ದೋಸ್ತ್,
ಆಗತ್ತಲೆ ಮಗಾ ನೀ ಗ್ರಾಮ ಪಂಚಾಯತ್ ,
ನೀ ನೀ ನೀ ಆಗತ್ತಿ ಆದ್ರ,
ಬರೇ ಒಂದು ನಾಯಿ ಕುನ ಹಿಡಿಯಲ್ಲ ನನಗ,
ಏ ಅವೆಲ್ಲ ಸೀನ ಇಲ್ಲ ನೀ ಆಗತ್ತ ಊರ ನೀ ನಿಮ್ಮೂರು ಅಧ್ಯಕ್ಷಕ ಎಮ್ ಎಲ್ ಎ ಆಗತ್ತಿ ನೀ,
ಅದೆಲ್ಲ ಆಗಲ್ದರಿ ಅಣ್ಣ ನಮ್ಮ ಊರಾಗ ಸಾಯಿ ನಮ್ಮ ಊರಾರಿಗೊಂದು ಮಾತು ಹೇಳ್,
ಹು,
ನಮ್ಮ ಊರಗ ಸ್ವಲ್ಪ ಯಾರರ ಮನುಷ್ಯ ಒಂದ್ ಸ್ವಲ್ಪ ಸ್ವಲ್ಪ ಬೆಳವಣಿಗೆ ಆಗಕ ಅತ್ತನ ಅಂತ ತಿಳಿ,
ಹ
ಅಯ್ಯ ಹಾಳ್ ಮಾಡ್ಬೇಕೆಂಬ ಹೆಚ್ಚ ಮಂದಿ ಆತ ನಮ್ಮ ಊರಗ
ಹು -
ಸುತ್ತ ಏ ಮಂದಿಯ ಎಲ್ಲ ಇರೋರ ಅಣ್ಣ
-ಅಂಥರ್ ಇರ್ಬೇಕಕ್ ಅಂತರ ಇದಾಗ ಉದ್ದಾರ ಆಗಲ್ಲಕ ಬಹಳ ಚಲೋ
ಹು ನಮ್ಮ ಊರಿಂದ ಬಸ್ ನಾವು ಊರಿಗ ಹೋದರ ನಮಗೆ ಒಂದ್ ಇನ್ಸೆಟ್ ಬಿ ಬಸ್ ಇಲ್ಲ ನಮ್ಮೂರಿಗೆ
ಅದಕ್ಕೆ ನೀವಿ ನಿಮ್ಮ ಊರು ಅಧ್ಯಕ್ಷ ಆಗಿ ಎಮ್ ಎಲ್ ಎ ಅಧ್ಯಕ್ಷ ಆಗಿತಿ ಆಮೇಗ ಎಮ್ ಎಲ್ ಎ ಫ್ರೀ ಆಗೇತಿ ನಿಮ್ಮೂರಿಗೆ ಬಸ್ ಕಿಸ್ಕೊಂಡ್ ಬನ್ನಿ
ಅಲ್ಲಿ ಎಂಎಲ್ಎ ಆರ ಆರಡಿ ಆಮೇಲೆ ಪ್ರಭು ಚವ್ಹಾಣ ಅವರು
ನೀ ಆಗೋ
ಅವರದ ಎಂಎಲ್ಎ ದುಖಾನ್ ಬಲ್ಲ ಇದ್ದೆ
ಏನ ಹ
ಹಾ ಸಂತೋಷ್ ಶಂಕರ್ ಸಂದೀಪ್ ಹೊಂಟಾರ್ ನೋ
ಹಾ ಬರ್ಲಕ್ಕ
ಹಾ ಈಕಡ ಕಾಣದ ಚೆತಿಮಗ ಇದೆ
ಹಾ ಅಣ್ಣಣ ಜರ ಮುಂದಕ್ಕ ಬಂದಿದರ ಇಗ
ಒಂದಕ ಹೊಯದಾನ ಹಂಗೆ ಏದ ನೋಡೆ ಮುಂದಕತ ರೋಡ್ ನೋಡ ರನ್ನಿಂಗ್ ಅಂತ ಮಾಡ ಬಾ
ನಾ ಹೋಗಿದಲ್ಲ ಅಲ್ಲಾ ಪೂರಾ ಪೂರಾ ಬ್ರಿಜ್ ಹತ್ತತನ ಹೋಗಿದಾನ
ಹಾ ಅಲ್ಲಿ ಹೋಗಬಲ್ ಮತ್ತ ರನಿಂಗ್ ಗಿನಿಂಗ್ ಮಾಡಕಾದರೂ
ಎಲ್ಲಾ ಹೋಗ ಬಂದಿದೆ ಆ ಕಡೆ ಎಲ್ಲ ಒಂದೇ
ನಾಗೂ ಹೋಗಿ ಬಂದಾಳ ಮೂರು ಸಲ
ನಮ್ಮ ಅಣ್ಣ ತಿರ್ಗಿದ ನಾ ತಿರುಗಿದ ಅಷ್ಟ ನೀ ತಿರಗಿಲ್ಲ
ನಿ ನಿಮ್ಮ ಲೆವೆಲ್ ಅಲ್ಲ ನಾವು
ನೀ ಲೇವಲ್ ಮಾತಾಬೇಡ ನೀ ಲೇವಲ್ ಮಾತಾಬೇಡ ನೀ ಹೆಚ್ಚಿಗಿ
ಆಯ್ತ್ರಿ ಅಣ್ಣ
ಆಯ್ತ್ರಿ ಅಣ್ಣ ಮತ್ರಿ ಅಣ್ಣ
ಮತ್ತ ಮತ್ತ ನಿಮ್ದು ಊಟ ತಿಂಡಿ ಎಲ್ಲಾ
ಏನಿಲ್ಲ ಊಟ ಅದೇ ಅದೇ ಅವನು ಅವನು ನಮ್ಮ ನಮ್ದು ನಮಗೂ ದೋಸ್ತ್ ಇದುನ್ನು ಮೊದಲ
ಹಾ
ಹುಚ್ಚ ಮಗ ಅವರ ಅಣ್ಣ ಗಾಡಿ ತಗೊಂಡನು ಪಾರ್ಟಿ ಕೇಳ ಹೇಳ್ತೀನಿ ಅಂತ ಹೇಳಿ ಮಾತ್ ಬಿಟ್ಟುನು ಮತ್ತ ಮಗ ಸುಮ್ಮ ಬರ್ತಡೇ ಮಾಡಿದೆವು ಆ ಬರ್ತಡೇ ಪಾರ್ಟಿ ಕೇಳ್ತೀವಿ ಅಂತ ಹೇಳಿ ಮಾತು ಬಿಟ್ಟುನು ಹುಚ್ ಮಗ ಅದಿಕ್ಕೆ ಅವನಿಗೆ ಮಾತಾಡೋದ್ ಬಿಟ್ಟು
ಮಾತ್ ಬಿಟ್ರ ಮಾತ್ ಬಿಡಲ್ಲಣ ಹಂಗಗೆಲ್ಲ ಮಾತ್ ಮಾತ್ ಬಿಡಲ್ಲ ಆಗಲ್ಲ ನೀ ವೇಮೇಶ ಸಿಟ್ಟ ಐತಿರಿ ಮತ್ತು ಬೈತಿರಿ ಅನ್ನೋದು ಮಾತಾಡೋಲಿ ಹೊಟ್ಟೆ ಹಂಗೆಲ್ಲ ಇರಲು ನೀವು ತಪ್ಪ ಏ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಿ ಏನ್ ಮಾಡಕ ಬರಲಾ ಬಿಡ್ರಿ
ಅದೇ ಅವ ಅವ ಎರಡ ಪಾರ್ಟಿ ಕೇಳ್ತ ಅಂಂತ ಹೇಳೇಳಿ ಮಾತ್ ಬಿಟ್ಟೇನ
ಹಗೆಲ್ಲ ಇರಲ್ರಿ ಅಣ್ಣ ಹಂಗೆಲ್ಲ ಇರಂದು ಪಾರ್ಟಿ ಕ ಹಾವತ ಒ ಮಾತ್್ ಬಿಡ್ ಮಾತ್ಬ ಬಿಡ್ತಾರ ದೋಸ್ತರತವ್ ನೀವು ಯಾರ ಯ ಯಾರ ಯಾರ ಅ ಅಂದ್ರ ಹಂಗೆ ತಲೆ ಹಾಕೊಂಡ್ ನಮ್ ಬಗ್ಗೆ ಕೆಟ್ಟ ಭಾವನೆಗಕೊಂಡ್ರ ಬೇರ ನಿಮ್ ದೋಸ್ತನ ಬಗ್ಗೆ ಹೆ ಕೆ ೆ ಕೊಡ್ಕೊಂಡ್ರಿ ಹಂಗಣ
್ಮ ಯಾವತ್ ಕುಡ್ತಿರೋಣ ಆಯ್ತಪ್ಪ ನೀಂಗೇಕತ್ತ
ಹ ಅಣ
ಪಾರ್ಟಿ ಯಾವ್ದ ಕೊಡ್ತೀವಣ ಹಂಗಂತ
ಕುಡ್ತೇವಣ್ಣ ಆದಷ್ಟು ಬೇಗವೇ
ಹ್ಮ್ ಅಷ್ಟು ಬೇಗವೇ ಇದೇ ಹಳ್ಕತ್ತ ಎರಡ್ ತಿಂಗಳ ಆತ್ ಬರ್ತಾರೆ ಮುಗ ಕ ಹ ಬಾರಿ ಶಾಣ ರಾನ